ಹಲೋ ಹಲೋ ಹಾ ಏನ್ ಮಾಡಾತಿ ಏನ್ ಮಾಡಾತಿ
ಹ್ಮ್ ಏನ್ ಮಾಡಿದ್ ಊಟಕ್ಕ ಹ
ಏನಾಯ್ತು ಹಾ ಹೇಳ ಏನ್ ಮಾಡಿದರಿ ನಾಷ್ಟ
ಕೇಳ್ಸ ಆಗ್ತಿಲ್ಲಲ್ಲ ಯಾಕ
ಯಾಕೆಸ ಆತ ಈ ಕೇತತೆ
ಹಾ ಕೇಳ ಆತೇತಿ ಏನ್ ಮಾಡತ್ ಹಾ ಕೇಳ ಆತೇತಿ
ಏನ ಇಲ್ಲವಾ ರೊಟ್ಟಿ ಮಾಡಿದ್ವಿ ತಗದಿಟ್ವಿ ನೀವು
ನಾವು ಏನ್ ನಾವು ರೊಟ್ಟಿ ಮಾಡಿದ್ವಿ
ಹೌದನು
ಹ್ಮ್
ಹ್ಮ್್ಮ ಎಲ್ಲೆಲ್ಲಾ ಟ್ರಿಪ್ ಹೋಗಿದ್ರಿ ಅಲ್ಲನ್ ಹೋಗಿದ್ರಿ
ಯಾರ
ನೀವು
ಯಾವ ಟ್ರಿಪ್ ಇವ
ಕಾಲೇಜೊತಿಯಿಂದ
ಹಾಗದ
ಹಾ
ಇದು ಹ್ಮ್ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಮಹಾಕೂಟ
ಏನೇನ್ ಮಾಡಿದ್ರಿ ಹೋಗಿ
ಹೇಳ ಏನ್ ಮಾಡಿದ್ರರು ಹೋಗಿ ಅಂತ
ಏನಲ್ಲ ಒಂದ ದಿನಾನೇ ಇಟ್ಟ ಹೋಗಿದ್ವಿ ಹೋಗಿ ಫಸ್ಟ್ ಬಾದಾಮಿ ಇದು ಮಹಾಕೂಟ ನೋಡಿ
ಹಾ ಸ್ಟೇ ಆಗಿಲ್ಲನ ಎಲ್ಲಿ ಒಂದ್ನ ಅಷ್ಟ ಆಗತ್ತು
ಇಲ್ಲ ಇಲ್ಲ ಹಾ
ಹ್ಮ್ ಹೇಳ
ಮಹಾಕೂಟ ನೋಡ್ಕೊಂಡ್ ಟಿಫನ್ ಮಾಡಿ ಡಿ ನೆಕ್ಸ್ಟ್ ಬಾದಾಮಿ ಹೋದ್ವಿ
ಏ ನೀವ ತಗೊಂಡುದಿದ್ರೆ ಬಾಕ್ಸ್ ಏನು ಸ್ಕೂಲ್ ವತಿ ಇಂದಾನೆ ಇ ತಾ ಕಾಲೇಜ್ವತಿ ಇಂದ ನೇ ಹೂ
ನಾಷ್ಟ ಪಲಾವ್ ಕೊಡ್ಸಿದ್ರ ಮಧ್ಯಾಹ್ನ ಬಾದಾಮಿವೋಳಗ ಊಟ ಆತ್
ಹ್ಮ್
ಆಮೇಲೆ
ಹಾ
ಆಮೇಲೆ ನೈಟ್ ಊಟದ್ಮ್ಯಾಗ ಐಸ್ ಕ್ರೀಮ್ ಕೊಡಿಸಿದ್ರಾ
ಹ್ಮ್
ನೈಟ್ ಊಟ ಇತ್ತು ನೆಕ್ಸ್ಟ್ ಕುೂಡ್ಲು ಸಮ್ಮನ್ ನೋಡ್ಕಂಡ್ ಇದಕ್ ಬಂದ್ವಿ
ಹ್ಮ್..
ಹೋಳ್ಳಿ ಮತ್ ಬಾದಾಮಿಗೆ ಬಂದು ಅಲ್ಲ ಸ್ವಲ್ಪ ಊಟ ಗಿಟ ಮಾಡ್ಕೊಂಡು ಅಲ್ಲೇ ಒಂದ್ ಎರಡು ಮೂರ್ ಗಂಟೆ ಮಟ್ಟ ವೇಟ್ ಮಾಡಿ ಹನ್ನೆರಡು ಹನ್ನೆರಡು ಒಂದ ಅಂದ್ರ ಇಲ್ ಬರಕ್ ಅನುಕೂಲ ಆಗ್ಬೇಕಲ್ಲ
ಅಂದ್ರೆ ನಿಮ್ದ ಗಾಡಿ ಓನ್ ವೆಹ್ಕಲ್ ಏನ್ ಬಸ್
ಬಸ್ ಬಸ್
ಮಾಡ್ಸಿದ್ರ
ಹಾ
ಈದು ಮಾಡ್ಸಿದ್ರು
ಹ್ಮ್ ಹ್ಮ್ ಹ್ಮ್
ಮತ್ತ
ಟ ರೊಟ್ಲಿ ಸ್ವೀಟ್ ಅದು ಊಟದಿತ್ತ. ದ ಎರಡ್ ಒಂದ್ ಹನ್ನೆರಡ್ ಗಂಟೆ ಹಿಂಗ್ ಬಿಟ್ವಿ. ಇಲ್ಲ ನಾಕ್ ನಾಕೋರಿ ಐದ್ ಗಂಟೆ ಆಗಿತಿಲೀ ಬಂದಾಗ
ಎಲ್ಲಿಗೆ ನಿಮ್ ಶಾಲಿಗೆ
ಹ್ಮ್
ಹ ಹಂಗೋರ ಯಾರಾರ ಟ್ರಿಪ್ ಅಂತಾರನಾ ಸ್ಟೇ ಆಗತ್ತಾರ ಎಲ್ಲಾರು ಹೋಗ್ಬೇಕು ಕಿತ್ತು
ಹ್ಮ ಏನ್ ಮಾಡ್ತಿ ಬಿಡವಾ
ಹ್ಮ್
ಏನ್ ಮಾಡ್ತಿ ಬಿಡವ್ವ ಅಂದೆ
ಮತ್ತ ಮತ್ತ
ಮತ್ತೆೇಏನಿಲ್ಲ ನೀನ್ ಹೇಳಬೇಕು
ಏನ ಇಲ್ಲವ
ಹೇಳಿ ಏನ್ರಾ
ಏನ ಇಲ್ಲ ಹ್ಮ್
ಒಬೇ ಉಳತಿದೆ
ಮಮ್ಮಿ ಹಂಗ ತಳಗ ಹೋಗಿತ್ತಲಿ ಹ್ಮ್ ಲಕ್ಷ್ಮೀ ಆಂಟಿ ಹುಬ್ಬಳಿ ಹೋಗಿದ್ರಂತ
ಹ್ಮ್
ಆ ಅಂದ್ರ ಸುಷ್ಮಾ ಅಕ್ಕ ಪ್ರೆಗ್ನೆಂಟ್ ಅಂದಾಳ ಅಂತ
ಹ್ಮ್
ಕುಬ್ಬಸ ಆಯ್ತಂತ ಮಾಡದ ಅದಕ ಮದ್ ಅಂತ್ರಿ ಬೆಳಗಾವನ್ಗ ಇದ್ದರಲ್ಲಾ ಈಗ ಅಲ್ಲೇ ಸೆಟ್ಲ್ ಆದ್ರ ಮದ್ ಹ್ಮ ಅದಕ್ಕ ಇವರು ಇದ ಇರೋದಕ್ಕ ಈಗ ಸುಷ್ಮಾಕಂದನ ಕುಬಸರದಕ್ಕ
ಹ್ಮ ಹೌದಾ ಹ್ಮ್
ಮತ್ತೆ
ಮತ್ತೇನಿಲ್ಲ ನಾ ಯಾರು ಇಲ್ಲ ಅವ್ರ ಮನ್ಯಾಗ ಅಮ್ಮಯ್ತಾನಲ್ಲಾ.
ಹಾ ಅಮ್ಮ ಐತಿ ಹೊೋಗ್ಯ ಮತ್ತೆ್ ಬರ್ತಾರ ಆವಾಗ್ಲೇನೆ ಹಾವೇರಿ ಒಳಗ ಇದ್ರು ಬೈಪಾಸ್ ಅಂತ ಅಂದ್ರ ಬೈಪಾಸ ಆ ಹಾವೇರಿ ಒಳಗ
ಹ್ಮ್ ಅದ ಏನಂದಿ ಇಲ್ಲಿ ಹೋಗ್ತೀವಲ್ ರೋಡ್ ಅದ
ಹೌದನಾ ಅಲ್ಲದವಿ ಅಂತ ಅಂದ್ರು ಹೋಗ ಗಾರನೂ ಆಗ್ಲೆ ಹ್ಮ್ ಮತ್ತ
ಮತ್ತೇನಿಲ್ಲ ನೋಡು ನೀನೇ ಹೇಳಬೇಕು
ಮತ್ತೆ ಅಲ್ಲವಾ ಮಕ್ಕೊಂಡಿದ್ದ ಅಣ್ಣಯ್ಯ. ನೇ ಅಶೋಕ ಇದ್ ಮೂರ್ ಪೂರ್ ಜಗ ಬಿಟ್ಟು ಕಿಡಕಿಡಕ್ ಹೇಳ್ಯಾರ ನಮ್ಗೆ ಮೂರ್ ಪೂಟ್ ಬಿಟ್ಟ ಇಡಾ ತೀವಿ ಕಡಕಿನ
ಹ್ಮ್
ಹ್ಮ್ ಜಗ್ಲಾ ತೆಗ್ದಿದ್ದ ಕಿಡ್ಕಿಡ್ಬಾಡ್ರ ಅಂತ ಬಂದ
ಯಾಕ
ಅ ಹೋದ ಅವನೇ ಹೇಳ್ತಯ ಒಂದು ಹಾಗೆಮ್ಮ.
ಈಗ ಅಷ್ಟು ಅಷ್ಟ ಅಷ್ಟಷ್ಟ ಎತ್ರಡಿದ್ದಾವ
ಹ್ಮ್ ಯಾವ ಕಡೆ ಅವ್ರ ಮನೆ ಕಡೆ ಇಡೋದ.
ಹ್ಮ್ ಅಯ್ ನಮ್ ಜಗದ ನಾವ್ ಇಡಕ್ ಆತೇವೆ ಹ್ಮ ಇವ್ರ್ದಂತ
ಯಾವಾಗ್ ಜಗಳ ಆಡಿದ್ವಿ ಬೆಳಿಗ್ಗೆ
ಹ್ಮ್
ಹ್ಮ್
ಹಾ
ಏನ್ ಮಾಡಾತಿ ಫ್ರೀ ಇದೀನ್
ಯಕಾ
ನ ಒಂದ ರೆಝುಮ್ ರೆಡಿ ಮಾಡಿ ಹಾಕ
ಹ್ಮ್ ಕಳಸಿ ಯಾವ ಟೈಪ್ ಕನ್ನಡಾನ ಇಂಗ್ಲೀಷ್
ಇಂಗ್ಲಿೀಷ್
ಹ್ಮ್ ಆ ತಗೋ ಯಾವ್ದಾರ ಒಂದಿದ್ರ ಕಳಸ
ಹಂಗ ಸಿಂಪಲ್ ಮಾಡ ಅಷ್ಟೊಂದ ಏನಿದೆ ಇಡ ನೊ ಒಂದ ಐತಿ ಸೆಂಡ್ ಮಾಡ್ತೇನಿ
ಹಾ
ಅನ್ನ ಸ್ೊಪ್ಪೇ ರೆಡಿ ಮಾಡ ಹಾಕ್ ಏನ್ ಜಾಸ್ತಿ ಇದು ಮೇಡ ಸ್ಟಡಿ ಇದ್ ಎಲ್ಲಾ ಏನ್ ಬಾಕ್ಸ್ಸ ಏನ ಹಾಕ್ ಮಾಡ್ಬೇಡ
ನಾರ್ಮಲ್ ನ ಎಲ್ಲಾ ಮಾಡ್ರ ನಾರ್ಮಲ್ ನೀವ ಒಂದಂದು ರೆಫ್ರನ್ಸ್ ಕಳಸ ಇನ್ಫಾರ್ಮೇಶನ್ ಎಲ್ಲಾ ಏನೇನದ್ನೆಲ್ಲ ಹಾಕ್
ಹಾ ಕಂಪ್ಯೂಟರ್ ಸ್ಕಿಲ್ಂದ ಬೇಸಿಕ್ ಕಂಪ್ಯೂಟರ್ ಅಂತ ಹಾಕ
ಹ್ಮ
ನಾ ಅದೊಳಗೆ ಏನ್ ಆಡ್ ಮಾಡಿಲ್ಲ ಅದನ್ನ ಹಂಗ ಬೇರೆ ಏನ್ ಮಾಡಿದ್ದೈತಿ
ಹ್ಮ್
ಹಾಬೀಸ್ ಏನಾರ ಹಾಕ್
ಹ್ಮ್
ನಾ ಟೈಪ್ ಮಾಡತಿದ್ದೆ ಕರೆಂಟ್ ಹೋಗ್ಬಿಟ್ಟು ಸ್ವಲ್ಪ ಬೇಕಿತ್ತ
ಹೌದಾ
ಹ್ಮ್ ಮತ್ತೆ
ಮಾಡಿ ಪಿ ಡಿ ಎಫ್ ಹಾಕ್ಬಿಡಿ ನಾ ಪ್ರಿಂಟ್ ತಕೊಂತೀನಿ
ಇಲ್ಲ ನೀ ಕಳಸು ಹಾ ಮಾಡಿ ಇವತ್ತ ಬ ಕಳಸ್ತೇನಂತ ಇದು ಮಾಡ್ಕೋಣಂತೆ ಇವತ್ತ ಬೇಕಾ ಆತ್ ತೊಗೋಣ ಏನ್ ನಾ ಏನ್ ಮಾಡ್ ಕಳಿಸ್ತೇನೆ ಹಾ ಆತ್ ತೊಗೊಂಡ ನೀನ್ ಸೆಂಡ್ ಮಾಡಣ ವಾಟ್ಸಪಿಗೆ ಮತ್ತೆ ಎಲ್ಲಲ್ಲಿ ಏನ್ ಚೇಂಜ್ ಮಾಡ್ಬೇಕು ಏನಂತ ಒಂದ ಕಳ್ಸು
ಕಿಂಜಿ ಕಿಂಜಿ ಏನ್ ಇಲ್ಲಣ ಇದು ಯೂಟ್ಯೂಬ್ನ ತಕ್ಕೊಂಡ ನ ಒಂದ ಇಲ್ಲ ಬೇಕ ತಗೋ ಹೇಳ್ತಾನ ನಾವ್ ಒಂದ್ುಷಾರ ತಕೊಂಡಿದೈತಿ ಆ ಾರ್ಮೆಟ್ ಹಂಗ ನಂದ್ ಇನ್ಫಾರ್ಮೇಶನ್ಕ್ ರೆಡಿ ಮಾಡ್ಕೊಡ ಅದ ಎರಡು ಸೈಂಡ್ ಮಾಡ್
ಹ್ಮ್ ಆ ತಗೋ ಹಂಗ ಮಾಡ್ತನಂತ ಹ್ಮ್
ಎ್ದಲ್ಲಾ ನಿನ್ನ
ಇಲ್ಲ ಅವ್ರ ಜಗಳ ತೆಗ್ದಿದಿ್ರಲ್ಲ ಮತ್ ನಾನಾ ಎಬಸ್ ಕಳ್ಸಿದೆ ಬಾಯಗ್ ಬಾಯಿ ಹತ್ತ ಹತಿದ ಹಸ ಊರ್ ಜೊತೆ ನಮಗ್ ಬಾಯಲ್ ಆ ಅಶೋಕಣ್ಣ ಬುದ್ಧಿಲ್ಲಲ್ಲಿ ಅವಂಗ ಒಂದ್ ಸ್ವಲ್ಪ ಬುದ್ಧ ಇಲ್ಲ ಅವ ಹ್ಮ ಒಂದ್ ಸ್ವಲ್ಪ ಭೂದ್ದಿಲ್ಂಗ ಹುಚ್ಚ್ರ ಮಾರ್ತತಿ ಕಂಪ್ಲೇಂಟ್ ಕೊಡ್ತಾನ ಅಂತ ನಮ್ದೆಲ್ಲ ಇ ತಗೊಂಡ ನಮ್ಮ್ತ್ ಏನಿಲ್ಲ ಒಂದೊಂದು ಕಾಗದ ಪತ್ರ ಎಂತ್ದ ಇಲ್ಲ ಕಂಪ್ಲೇಂಟ್ ಕೊಡ್ತಾನಂತೆ ಹೋಗಿ
ಅಲ್ಲೇ ಅವತ್ ಬಂದ್ ಅಳತಿ ಮಾಡಿ ನೋಡ
ಹಾ ಅದಂತ ಅವತ್ ನಮ್ದು ನಮ್ದು ಅಮೌಂಟ್ ಹಾಳವತ್ಂದು ಸಾವಿರ ರೂಪಾಯಿ ಗೊತ್ತುನಾ ಕ್ವ ಬಂದಿದ್ ನ ಗಾಡಿ ರೋಕಷಿ ಇವರು ಆದ್ರ ನ್ ಮನಾಗ ಇಷ್ಟುೇತಾರೆ ನಮ್ಮಿ ಅಪ್ಪ ಜಿಗೆ ಅವ್ ನಾಯ್ಿುಡ್ ಹಳ್ಳಿ ನೋಡ್ಬಾಡ್ರಿ ನೀವು ನೋಡ್ಬಾಡ್ರಿ ನೀವು ಅಂತಂದ್ ಮತ್ ಐ್ ಸಾವಿರ ಬೇಕ ಇಲ್ಲ ಒಂದೂವರೆಗ ಮತ್ತ ನಮ್ಮ ಮನೆ ಓಡ್ರ್ತ ಮತ್ತ ಇ್ ಕೊಟ್ಟ ಬರ್ತ ಗಂಟ ಹಿಂದ ಈಗತ ನೋಡಿ ಮತ್ತೆ ಇ್ರ ಇವ್ರಿಗೆ ನಾವ ಅವರು ಮಾಡ್ರನ್ನ ಕಾಣಕ ನಮಮ್ಮ್ ಅಪ್ಪಾಜಿ ಮಮ್ಮಿಗೆ ಮಾಡ್ರಿ ಅಂತ ಅನ್ನ ಆತಿಲ್ಲ ನಾನ್ಿಂಗ ಅವ್ರ ಅವ್ರು ನಮ್ಗೆ ನ್ ಸಮಬ ಅವ್ರ ಎಲ್ಲ ಹಡುಕಲ್ಲ ಇಡ್ಬೇಕ ಅವ್ಳ ಕ್ಯಾಶ್ನರ್
ದ ಅಂತನೆ
ತಗೋಬಾರ್ದ ನಮ್ ಕೆಸ ನಮ ನಮ್ಮ ನಂಬಲ್ಲ ಆ ಕಿಡ್ಕಿ ಇಡ್ಬಾರ್ದಂತ ಅವಂಗ
ಈಗ ಇದಕ್ಕೆಟ್ರಿ ನಕ್ಕದಂತ
ಹಂಗಲ್ಲ ಅದು ಹ ಹೆಂಗಯತ್ಂದ್ರೆ ಕಮ್ಮಿ ಪ್ರಕಾರ ಒಂದುವರಿ ಫೂಟ್ ಇತ್ತಂದ್ರೆ ಇಡ್ಬೋದಂತ
ಹ್ಮ್
ಹ್ಮ್ ಅದುದಾ ಯ ಅವಂಗ ಬಾಡಗ ಮಣಕ ಸಾಾಣಿ ಇಲ್ಲವಂಗ ಕೆಲ್ಸ ಇಲ್ಲವಗೆ ಅದ ಹಂಗ ನೋಡಿದ್ರಕ್ವಾ ಅವ್ರ್ದ ಅ ಅ ಜಾಗ ನಮ್ಗೆ ಬರ್ತದಂತೆ
ಹಂಗ್ ನೋಡಿದ್ರೆ
ದೆನ್ ಇವ್ರದ
ಹ್ಮ್ ನಾಟಕ್ ನಾವು ಪಂಚರು ಅವ್ರ್ದ ಗಾಡಿ ಅರ್ಧ ಅರ್ಧ ಒಳಗ ಬರ್ತವಿ ಜಾಗ ನಮ್ದ್ ಮನಿಗ್ ಬಿಳ್ಸಾಕ್ ಬರ್ತಾನ ನಾ ಹೋಗ್ ಕಡಿದರ್ದಿಲ್ಲ. ಬಿಟ್ಟ ಇನ್ನದ ಇಲ್ ನೋಡೋರಗೆ ಮತ್ತಲ್ತವೆ.
ಅದನೆಲ್ಲ ಹೇಳಳ್ಬೇಕು ಅವ್ರಗ್
ಇದ್ರು ಇದ ಅದಕ ನಮ್ಮ ಅಪ್ಪಜೀನು ಅಂತು ಆಯ್ತು ನೀ ಕಿಟಕಿ ಇಡ್ಸಲ್ಲಲ ನನ್ ಜಗ ತಗೊಂತೀ ನಿ ನಮ್ಮ ಅಪ್ಪಜೀನು ಅಂತು. ನಾನು ನಾನು ಬಿ ಬಿಡಪಡ ನಾನು ಅವತ್ ನನಿ ನೀವ್ ಯಾಕ್ ಬಿಟ್ರಿ ಬಂದಿದ್ನ ಗಾಡಿ ಹೊಳ್ಕಾಸ್ಯಾರ. ಬರ ಮಕಣಕ್ ಬಿಟ್ಟಿಲ್ಲ ಮೂರ್ ದಿನ ನವನವ ಅನ್ನ ತರ ಮಾಡ್ರ ನಂಗ ಮಮ್ಮಿ ಅಪ್ಪಾಜಿಗೆ. ಟೆನ್ಷನ್ ಕೊಟ್ಟು ನಾ ಅದಕ ಅ ನೀವ ಯಾಕಕ್ ಬಿಟ್ಟು ಬಂದಿ ಬಿಡ ಈ ಕಡ್ ಗಂಟರ ಮತ್ ಹೆಂಗ್ ಬಿಡಿಸಸ್ಬೇಕು ಅಂತ ಅಪ್ಪಾಜಿ. ನಿನ್ ಇಷ್ಟ ಒಳ್ಳೆ ಬುದ್ಧಿಗೆ ಇಡ್ತಾರ್ ನಿಂಗ ಅವರೆಲ್ಲಾ ಅಂತ ಅಂದನ ಮತ್ ಆ ಕರ್ದು ಸಾಕ್ಷಿ ಬುಕ್ ಕೊಟ್ಟನೆ. ತಕ್ಕೊಟ್ನಿ ಮಾಡ್ತಿತಿ ಹ್ಮ್.
ಹ್ಮ್
ಈಗೆ ಮಮ್ಮಿನೂ ಹೋಗ್ಯತೆ.
ಮಮ್ಮಿ ಅಣ್ಣಯ್ಯ ಅಪ್ಪಾಜಿ ಎಲ್ಲ ಇದ್ದರೂ ಬಂದ್ರುನಾ.
ಅಪ್ಪ ಹೊಗಿಲ್ಲ.
ಹ್ಮ್ ಹ್ಮ್ ಇಲ್ಲ ಇವತ್ತು ಇವತ್ತು ಇವ್ರ ಮತ್ ತೆಗಿತಾರ ಸುಮ್ನೆ ನ ಮಮ್ಮಿ ಮೂವತ್ ಸಲ ಹೋಗ್ಬೇಕಕ್ಕ ಅ ಮತ್ ನನ್ಗ ಓದಕ್ ಆ ಅಲ
ಹ್ಮ್
ಅದಕ್ಕೆ ಮತ್ತೆ
ಮತ್ತೇ ನಿಮ್.
ನಾವು ಮಂತ್ರಾಲಯಕ್ ಹೋಗ್ಬೇಕಂತ ಅನ್ಕೊಂಡಿವಿ. ನಾನು ಬಸು ಸಂತೂ ಹ್ಮ್ ಹೋಗ ಎಂದ್ರೆ ಫಸ್ಟ್ ಹುಬ್ಳಿ ಟಿಕೆಟ್ ಮಾಡ್ತೀವಿ ಹುಬ್ಳಿ ಇಂದಾನೆ ತಾನೆ ಟ್ರೈನು.
ಯಾರ್ಯಾರ
ನಾನು ಬಸು ಸಂತು ಸೌಮ್ಯ ಹ್ಮ ಐದ್ ಬೆಂಗಳೂರಿಗೆ ಹೋಗ್ಲಿಲ್ಲಪ್ಪಾ ಈ ವೀಕ್ ಅಂತ ಅಂದ್ರೆ ಹುಬ್ಬಳ್ಳಿಗಿಂದ ಟ್ರೈನ್ ಬುಕ್ ಮಾಡ್ತೀವಿ.
ಹ್ಮ್
ಹುಬ್ಳಿ ಟ್ರೈನ್ ಬುಕ್ ಮಾಡಿ ಹುಬ್ಳಿಯಿಂದ ಬೆಂಗಳೂರ್ ಹೊಕಿವಿ. ಮೋಸ್ಟಡಲ್ಲಿ ಮಂತ್ರಾಲಯಕ್ಕೆ ಹೋಗಲ್ಲ ಬೆಂಗ್ಗಳೂರಿಗೆ ಹೋಗಿ ಅ ಫ್ರೆಶ್ ಅಪ್ ಬಿಷಪ್ ಆಗಿ ಅಲ್ಲಿ. ಬಾಳ ನಿಯರ್ ಆಗ್ತೈತಿ ಅಲ್ಲಿ ಎಲ್ಲ ಸೌಮ್ಯಾನ್ ಸೀರೆ ಏನ ಅಲ್ಲೇದಾವ ಅಂತ. ಅವ್ಳ ತಗೊಂಡು ಅಲ್ಲಿಂದ ಬಸ್ ಇವರು ಇದುಕ್ ಬರ್ತಾರ ಗೊತ್ತ. ನಾವು ಇವ್ರಂದ ಟ್ರೈನಿಗೆ ಹೋಗೋಣ ಚೆನ್ನಾಗ್ತೈತಿ ಅಂತಾರೆ.
ಹ್ಮ್
ಮತ್ತೆ ಎಲ್ಲಾ ನಾವ್ ಎಂದ ಫಸ್ಟ್ ಹೋಗ್ರಿ ಹೋಗಿ ನೋಡ್ಕೊರಿ ಅಂದ್ರ ರೂಮ್ ಗೀಮ್ ಆಮೇಲೆ ನಾವು ಬರ್ತೀ
ಏ ಆಯ್ತ್ ಹೋಗ್ಲಿಪ್ಪ ರೂಮ್ ಗೀಮ್ ಏನ್ ಎಲ್ಲಾ ಚಲೋದ ಹೋಗ್ರಿ ಯಾಕ್ ತಲಿ ಕೆಡಿಸಸ್ಕಂತಿರಿ.
ಸಡನ್ಲಿ ಅಲೋದಷ್ಟು ಸಿಕ್
ಹಾ ಅಯ್ಯ ನೀವ್ ಹೋಗಿ ಮಂತ್ರಾಲಯದ್ ಗೇಟ್ ಹೇಳದೆ ಅಂತ ತಿಳ್ಕಾ. ಅಲ್ಲೇ ರೂಮಿನವ್ರರೆಲ್ಲ ಅಲ್ಲೇ ನಿಂತಿರ್ತಾರೆ ರೂಮ್ ಬೇಕ ರೂಮ್ ಬೇಕಾ ಅಂತ ಕೇಳಾಕ್.
ಹಾ ಹಾ ಹಾ ಹೆಂಗ ಹೆಂಗ್ ದುಡ್ಡು.
ದುಡ್ಡು ಅವ್ರು ಜಾಸ್ತಿನೆ ಹೇಳ್ತರ ನೀವ್ ಕಡಿಮೆ ಮಾಡಿಸ್ರಿ ನಾವ್ ಸಾವಿರ ರೂಪಾಯಿ ಕೊಟ್ಟ ಎಂಟು ಜನ ಇದ್ವಿ. ಒಬ್ರಿಗ್ ನೂರ್ ಹಾ ಎಂಟ್ನೂರ್ ರೂಪಾಯ ಕೊಟ್ಟು ಒಬ್ಬೊಬ್ಬರಿಗೆ ನೂರ್ ನೂರ್ ರೂಪಾಯಿ. ಹ್ಮ ನಾವೇನ್ ಅಂದ ಅಂದ ನಾವು ನೈಟ್ ಷ್ಟ ಮಾಡಲಿಲ್ಲ ಹಂಗ ಹೋಗಿ ಫ್ರೆಶ್ ಅಪ್. ಮತ್ತ ಹನ್ನೊಂದ್ ಗಂಟೆಗೆ ರೂಮ್ ಬಿಟ್ವಿ ನಾಲ್ಕು ನಾಕವರೆಗ ಹೋಗಿದ್ವಿ.
ಹ್ಮ್
ಮತ್ತ ಎಷ್ಟು ಹನ್ನೊಂದ್ ಗಂಟೆ ಅಷ್ಟೊತ್ತಗೆ ನಾವ್ ರೂಮ್ ಬಿಟ್ವಿ.
ಓ ಹಂಗೆ.
ಹ್ಮ್.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್.
ನಿಂದ ಜಾಸ್ತಿ ಆಗ್ಬೋದು ನೋಡ್.
ಹ್ಮ್. ಮತ್ತೆ.
ಬಂದ್ರೆ ಇಲ್ಲಿ ಇನ್ನ.
ಹೂಂ.
ಬಂದ್ರೆ ಇಲ್ಲ ಇನ್ನ.
ಅಪ್ಪ ಅಲ್ಲೇ ನಿಂತಿದ್ದ ಅದೇನು.